ನಿಮ್ಮ್ ಹೆಸರು
ಕೊಮಲ ಅಂತ ನಿಮ್ ಹೆಸರು ಹ್ಮ್
ಚೆನ್ನಾಗಿದ್ದೀರಾ ಕೋಮಲ್ ಅವ್ರೇ
ಹಾ ಚೆನ್ನಾಗಿದ್ದೀರಿ ನೀನ್ ಚೆನ್ನಾಗಿದ್ದೀರ
ಹ ಹಾ ನಾವು ಚೆನ್ನಾಗಿ ಇದೀವಿ ತಿಂಡಿ ಆಯ್ತಾ
ಹಾ ತಿಂದ್ವಿ ನೀವ್ ತಿಂದ್ರ ಹಾ
ನಾವ್ ತಿಂಡವಿ ಏನ್ ವಿಶೇಷ ಇವತ್ತು ಗುರುವಾರ ತಿಂಡಿ
ಹ್ಮ್ ಏನಿಲ್ಲ ಸಾವಿಗೆ ಉಪ್ಪಿಟು ತಿಂದಿವಿ ನಿಮ್ದ ನ್ ಸ್ಪೆಷಲ್
ಹ ನಮ್ದು ಇಡ್ಲಿ ಸಾಂಬಾರ್ ಕೊಟ್ಟಿದ್ರು ಹ್ಮ ಮತ್ತೆ ಏನ್ ಸಮಾಚಾರ ಏನ್ ಮಾಡ ಮಾಡತಿದ್ರಿ
ಇದ್ವಿ ಸುಮ್ಮ್ನೆ ನೋ ಮೊಬೈಲ್ ನೋಡ್ಕೊತಾ ಇದ್ವಿ
ಹೌದಾ ಆರೋಗ್ಯ ನಾವು ಸುಮ್ಮ್ನೆ ನಿಮ್ ಜೊತೆ ಮಾತಾಡ್ತಾ ಇದ್ವಿ
ಹ್ಮ್ ಹ್ಮ್
ಹ ನಿಮ್ಮ್ ಆರೋಗ್ಯ ಎಲ್ಲಾ ಕ್ಷೇಮವಾಗ್ದಯಾ
ಹಾ ಇದೆ ನಿಮ್ಮ ಆರೋಗ್ಯ ಎಲ್ಲ ಚನ್ನಾಗಿದ್ಯಾ
ಹಾ ನಮ ಕಡೆನುೂ ಕ್ಷೇಮವ ಇದೆ
ಹ್ಮ್
ಮತ್ತೆ ನ ಓದತಿರೋದು ನೀವು
ನಾವವು ಕೆಲ್ಸ ಮಾಡ್ತಿದ್ದೀವಿ ಓದ್ತಿಲ್ಲ
ಕೆಲ್ಸ ಮಾಡ್ತಿದ್ದೀರಾ
ಹ್ಮ್
ಹೌದಾ ಚೆನ್ನಾಗಿದ್ದೀ ನ ನಿಮ್ ಕೆಲ್ಸ ಹ್ಮ ನಾವು ಎಂಬಿ ಬಿ ಎಸ್ ಕೆ ಜಿ
ಹದ ಹ್ಮ ಹೇಗಿದೆನೆ ಜೀವನ
ಅಂದ್ರೆ ಓದು ಓದ ಬೇಕು ಜಾಸ್ತಿ ಕಷ್ಟ ಪಡ್ಬೇಕು ಸ್ವಲ್ಪ ಕಷ್ಟ ತ ಇದೆ ಬಿ ಬಿ ಎಸ್ ಅ್ರೆ ಓದ್ಬೇಕು
ಹ್ಮ್
ನಿಮ್ ಂದು ಏನ್ ಕೆಲ್ಸ ಎಲ್ಲಾ ಮುಗೀತಾ ಹೋದತ್ತು
ಹ್ಮ್ ಕೆಲ್ಸ ಪಜ ಮಾಡ್ಕೊಂಡೆ ಓದ್ತಿೀವಿ
ಓ ಅವಂಗ ಹ
ಹ್ಮ್
ಹ್ಮ್ ಮತ್ತೆ ಹೆಂಗಿತಿ ಇವತ್ತಿನ ದಿನ
ಇವತ್ತೇನ್ ದಿನ ಹೇಗೂ ಇಲ್ಲ ಸ್ವಲ್ಪ ಮಲಗಿದ್ದೀವಿ ಅಷ್ಟೇ ಇವತ್ರ
ಯಾವಥರ ಜನ ನಿಮ್ಮ ಕೆಲ್ಸಕ್ಕೆ ಹ್ಮ್ ಹ್ಮ್ ಮತ್ತೆ ಎಲ್ಗೂ ಹೋಗಿಲ್ವಾ ಪ್ರವಾಸಕ್ಕೆ ನಿಮ್ಮ್ ಸ್ನೇಹಿತರ ಜೊತೆ
ಹೋಗಿದ್ವಿ
ಹ್ಮ ಚೆನ್ನಾಗಿತ್ತ ವಾತಾವರಣ ಎಲ್ಲ
ಹಾ ತುಂಬಾನೇ ಚೆನ್ನಾಗಿತ್ತು ನೀವೆಲ್ಲಾದ್ರೂ ಹೋಗಿದ್ರ
ನಾವು ಹೋಗಿದ್ವಿ ಒಂದ್ ವರ್ಷದಿಂದೆ
ಹ್ಮ್
ಹ್ಮ್ ಚೆನ್ನಾಗಿತ್ತು ನಾವ ಹೋಗಿರೋ ಜಾಗ ಎಲ್ಲಾ
ಎಲ್ಲಿ ಹೋಗಿ
ನಾವು ಮ ಇಲ್ಲಯಾ ಆಂಜನೇಯದ್ರಿ ಬೆಟ್ಟ ನಿಮಗೆಲ್ಲ ಗೊತ್ತಾ
ಹಾ ಗೊತ್ತು
ಹ್ಮ್ ಚೆನ್ನಾಗಿತ್ತು ಜಾಗ ಎಲ್ಲಾ
ಹ್ಮ್ ಹ್ಮ್
ಬೆಟ್ಟ ಬೆಟ್ಟ ಇರ್ಬೇಕಾದ್ರೆ
ಹ್ಮ್
ಎಲ್ಲ ಚೆನ್ನಾಗಿತ್ತು ಆ ಸ್ಥಳ ಎಲ್ಲ
ಹ್ಮ್ ದರ್ಶನ ಎಲ್ಲ ಚೆನ್ನಾಗಯ್ತಾ
ಎಲ್ಲ ಚೆನ್ನಾಗಯ್ತು
ಹ್ಮ್ ಹ್ಮ್
ಹ್ಮ್ ನೀವು ಯಾವ ಕಡೆ ಹೋಗಿಲ್ವಾ ಪ್ರವಾಸಕ್ಕೆ
ಇಲ್ಲ ಅರುಣಾಚಲಮಗೆ ಅಷ್ಟೇ ಹೋಗಿದ್ವಿ ನಾವು ನಮ್ಮ ಸ್ನೇಹಿತರ ಜೊತೆಗೆ ತುಂಬಾ ಚೆನ್ನಾಗಿತ್ತು ಹದಿಮೂರು ಕಿಲೋಮೀಟರ್ ನಡಿಯೋದು ಅದು ಎಲ್ಲಾ
ಹೌದಾ
ಹ್ಮ್
ಸ್ನೇಹಿತರೆಲ್ಲ ಹೆಂಗಿದ್ದಾರೆ ನಿಮ ಜೊತೆಗೆ
ಚೆನ್ನಾಗಿದ್ದಾರೆ ತುಂಬಾನೇಂ ಹೇಗಿದ್ದಾರೆ
ನಮ್ಮ ಸ್ನೇಹಿತರು ಚೆನ್ನಾಗಿದ್ದಾರೆ ಅಂದ್ರೆ ಅಷ್ಟು ಹಚ್ಕೊಳ್ಳಲ್ಲ
ಹ ಅದನ್ನು ನಿಜನ ಬಿಡಿ ಜಾಸ್ತಿ ಇರಬಾರದು
ಈ ವಯಸ್ಸು ಹಂಗಲ್ಲ ಇಪ್ಪತ್ತು ಇಪ್ಪತ್ತೊಂದು
ಹ್ಮ
ಅವೌರಲ್ಲ ಮದಲ್ಲಿ ಅವ್ರ ಅವರು ಇರ್ತಾರೆ
ಹದು
ಹ್ಮ್ ಹ್ಮ್ ಹ್ಮ್ ನಾನು ಅಷ್ಟೇ ಯಾರನ್ನೂ ಹಚ್ಕೊಳ್ಳಲ್ಲ ಬೇಗ ಯಾರ್ ನನ್ನ ಚೆನ್ನಾಗಿ ಮಾತಾಡಸ್ತಾರೆ ನನ್ ಜೊತೆ ಚೆನ್ನಾಗಿರ್ತ ತರೆ
ಹ್ಮ
ಅವರು ಕೂಡ ಚೆನ್ನಾಗಿರ್ತಾರೆ
ಹ್ಮ ಹಾವು ಅಗ
ಹೌದಾ ಹಾ ನೀವು ಯಾವ ಕಡೆಯವರು
ನಾವು ಈ ಕಡೆ ದಕ್ಷಿಣ ಕರ್ನಾಟಕದವರು
ಹೌದಾ
ಹ್ಮ್
ಸರಿ ಕೇಳುಬಹುದಾ
ಇಲ್ಲ ಬೇಡ ಬಿಡಿ ಊರಹೆಸರೆಲ್ಲ ಯಾಕೆ
ಅಲ್ಲ್ಲ ನೀವು ತುಂಬಾ ಚೆನ್ನಾಗಿ ಮಾತಾಡ್ತಿದ್ರಲ್ಲಾ ಅದಕ್ಕೇ
ಹ್ಮ್ ಹ್ಮ್ ಹ್ಮ್
ಹ್ಮ್ ಹೆ ಚೆನ್ನಗ್ ಮತ್ತ್ ತಡಿತೀರಾ ಎಲ್ಲ
ಹ್ಮ್ ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು
ನಮ್ಮ ಬಾಲ ಜೀವನ ನಮ್ದೆಲ್ಲ ಉತ್ತರ ಕರ್ನಾಟಕ ಅಲ್ಲೆಲ್ಲ ಚೆನ್ನಾಗಾಯ್ತು
ಹ್ಮ ಹ್ಮ ಹ್ಮ
ಹ್ಮ್ ನಾವು ಸ್ನೇಹಿತರ ಜೊತೆ ಎಲ್ಲಾ ಕಳೆದ ಕ್ಷಣಗಳು ಅವೆಲ್ಲ ಬಾಳ ಅ
ಹಾ
ಆದ್ರೆ ಮತ್ತೆ ಮತ್ತೆ ಆ ವಯಸ್ಸಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಆದ್ರೆ ಏನ್ ಮಾಡದು ಅಂದ್ರೆಸ ಸಮಯಕ್ಕೆ ಹೋಗಕ್ಕ ಆಗಲ್ಲಲ್ಲ
ಹ್ಮ
ಒಂದೊಂದ್ಸಲ ಅಂಜೆ ಬಿಡತೈತೆ ಸುಮ್ನೆ ದೊಡ್ಡವರಾಗಿ ಬಿಟ್ವಿ ನಾವು ಹೌದು ಹ್ಮ ನಿಮ್ದ್ ಹೆಂಗಿತ್ತು ತ್ತ
ಅಮ್ದ ತುಂಬಾ ಚೆನ್ನಾಗಿತ್ತು
ಹೌದಾ
ಹ್ಮ್
ಹ್ಮ್ ನಿಮ್ಮ ವಿಶ್ವವಿದ್ಯಾಲಯ ಹೆಂಗಿದೆ
ತುಂಬಾನೇ ಚೆನ್ನಾಗಿತ್ತು ನ ಹ್ಮ
ನಿಮ್ ಶಿಕ್ಷೆ ಕಾರ್ಯ ಎಲ್ಲಾ ನಿಮ್ ಜೊತೆ ಹೆಂಗಿರ್ ಕರೆ
ಚೆನ್ನಾಗಿರ್ತ್ತರಿ ಎಲ್ಲಾ ನಮ ಜೊತೆ ಹ್ಮ್
ಹಿಂಗೆಲ್ಲಾ ಅಡುಗೆ ಎಲ್ಲ ಮಾಡಕ್ ಬರುತ್ತಾ
ಸ್ವಲ್ಪ ಅಷ್ಟೇ ಬರುತ್ತೇರಿ ನಿಮ್ಗೆ
ನನಗೆ ಬರಲ್ಲ
ಹ್ಮ್
ಹ್ಮಞ ಎಲ್ಲ ತಥರಹದ ಅಡುಿಗೆ ಮಾಡ್ತೀರಾ ನೀವು
ಇಲ್ಲ ಸ್ವಲ್ಪ ಅಷ್ಟೇ ಬರುತ್ತೆ ಟಿಫನ್ ಆತರ ಏನ್
ಹಾ ಹಾ ಹಾ ಅಷ್ಟ ಜನ ಮಾಡದು ನೀವು
ಹ್ಮ ಅಷ್ಟೇ
ಹ್ಮ್ ಹ್ಮ್ ಅಂದ್ರೆ ಈ ತರ ಬಿರಿಯಾನಿ ಆತರ ಎಲ್ಲ
ಹ್ಮ ಹ ಹ ಹಾ ಬರ
ಹ್ಮ್
ಹ್ಮ್
ಮಾತಾಡ್ತಿೀರ ನ ಹುಷಾರಿಲ್ಲ ಅಂತ ಭಾವನೆ ಬರ್ತ
ಹ ಈಗೆ ಸ್ವಲ್ಪ ಹೊಟ್ಟೆ ನೋಯ್ತು
ಹೌದಾ ಹ್ಮ್ -ಹ್ಮ್ ಚೆನ್ನಾಗ್ ಊಟ ಮಾಡ್ಬೇಕು ಅದುಕ್ ಕೆಳಚಿ ನೀರು ಕುಡಿ ನೀರ್ ಕುಡರಿ ಚೆನ್ನಾಗ ಊಟ ಮಾಡ್ರಿ
ಹ್ಮ್
ಈದೆ ಚೆನ್ನಾಗಿರ್ತೀರಾ ನಿಮ್ಮ ಆರೋಗ್ಯಕೆಲ್ಲ
ಹ್ಮ್
ಹಂಗೆ ಜಾಸ್ತಿ ಪಾನಿಪುರಿ ಗೋಬಿ ಮಂಚೂ ಹಿಂತವ್ ಯೆಲ ತಿನ್ಬೇಡಿ ಯಾಕಂದ್ರೆ ಅದು ಆರೋಗ್ಯಕ್ಕೆ ಸ್ವಲ್ಪ ಹಾನಿಕಾರ
ಹ್ಮ್
ಅದೆ ತರಕಾರಿ ಹಣ್ಣು ಹಂಪ್ಲ ಹಂತವ್ ತೀನಿ ಒಳ್ಳೇದು
ಹ್ಮ್
ಹ್ಮ್ ಸ್ವಲ್ಪ ಏನಾದ್ರು ಬಿಸಿನೀರು ಅದು ಸೇವನೆ ಮಾಡ್ಬೇಕು ತಾನೆ ಹ್ಮ್ ಚೆನ್ನಾಗಿರ್ತಿತ್ತು ಹೊಟ್ಟೆ ನೋವು ಅಂತ ಅಂದ್ರಲ್ಲ ಹ್ಮ ಹ್ಮ ಹೌದಾ ಹ್ಮ್ ನಿಮ್ ಜೊತೆ ಮಾತ ಅ ಖುಷಿ ಆಗ್ತಿದೆ ನನಗೆ
ಹೌದಾ ನಂಗುನು ನೀಮ್ಮ ಜೊತೆ ಮಾತಾಡಿದಿವಿ ತುಂಬಾನೇ ಖುಷಿ ಇ ಆಗ್ತಿದೆ ಮತ್ತೆ ಎನ ಸಮಾಚಾರ
ನಿಚಿತ ವ್ಯಕ್ತಿ ಜೊತೆನೆ ಚೆನ್ನಾಗಿ ಮಾತಾಡ್ತಿದಿರ ನೀವು
ಹಾ
ಪರಿಚಯ ಇದಿಂದ ನಿಮ್ ಸ್ನೇಹಿತರು ಕೂಡ ಎಲ್ಲಾ ಹೆಂಗಿರ್ತೀರಾ
ಚೆನ್ನಾಗಿರ್ತಿವಿ ಯಾರಾದ್ರೂ ಮಾಡಿ ಮಾತಾಡ್ತಿವಿ ನಾವು
ಹೌದಾ
ಹ್ಮ್
ನಿಮ್ ದ್ವನಿ ಎಲ್ಲ ಚೆನ್ನಾಗಿದೆ
ಹ್ಮ್
ವಿಷೇ ಂಗ್
ಹ್ಮ್ ಆತದೆ ಅವ್ರ ಹ್ಮ ಹ್ಮ್
ಮತ್ತೆ ಎಂದೆ ಸಮಾಚಾರ ಮಮಗಳರೆ ಹ್ಮ್ ನಿಮ್ಮ್ೂಊರ್ ಕಡೆ ಎಲ್ಲಾ ಹೆಂಗ ಇೇ ವಾತಾವರಣ
ವಾತಾವರ್ರಣ ಎಲ್ಲ ಚೆನ್ನಾಗಿದೆ
ಹ್ಮ್ ಮಳೆೆಲ್ಲ ಬರ್ತಿದ್ದೇನಾ
ಹಾಏ ಒ ರಾತ್ರಿ ಎಲ್ಲ ಬಂದಂದಿದೆ
ಹ್ಮ್ ಇವಾಗ ಬೆಳಗ್ಗೆ
ಬೆಳಗ್ಗೆ ಏನ್ ಬರ್ತೀರ
ಹೌದಾ
ಹ್ಮ್್ಮ
ಹ್ಮ ಹ್ಮ ಮತ್ತೆ ಮಧ್ಯಾಹ್ನ ಊಟಕ್ಕ
ಹ್ಮ್
ಮಧ್ಯಾಹ್ನ ಊಟಕ್ಕೆ ಏನು
ಮ
ಅ ಏನ್ ಮಾಡ್ತೀರಾ
ಅನ್ನ ಸಾಂಬಾರ್
ಅ್ಣ ಸಾಂಬಾರಾ ಗುರುವವಾರ ಸ್ಪೆಷಲ್ ಇಲ್ವಾ
ನಾವು ಗುರುವಾರ ಸ್ಪೆಷಲ್ ತಿನ್ನಲ್ಲ
ಹೌದಾ ಹ ಹ್ಮ್ ನೂರ ಆಯರ್ ಬತರಾ ನೀವು
ಹಾ
ಹ್ಮ ಹ್ಮ ಹ
ಹ್ಮ್
ಹ್ಮ್
ಹ
ಮತ್ತೆ ಹೇಳ್ಬೇಕು ನಿಮ್ ಜೀವನ ಮುಂದ ಹ
ಅಷ್ಟೆ ಕೆಲ್ಸ ಮಾಡದು ಓದದು
ಹ್ಮ
ಹ್ಮ್
ಹ್ಮ ಯಾ
ಹ್ಮ್
ನಿಮ್ಮ್ ಮನೆಯೆಲ್ಲ ಇರದು ಅದು ಏನು ಎಲ್ಲಿ
ಬ್ಯಾಂಗ್ಳೂರ್ ಅಲ್ಲಿ ಇರೋದು
ಹೌದಾ ಹ್ಮ್ ಮತ್ತೆ ಹೇಳ್ಬೇಕು ನಿಮ್ ಜೀವನ ನಿಮ ಸಮಾಚಾರ
ಹಾ
ಹೇಳ್ಬೇಕು ಮತ್ತೆ ನೀವೇನ ಚೆನ್ನಾಗಿ ಕಡ್ತಿದ್ದೀರಾ ನಿಮ್ ಜೊತೆ ಹೀಗೆ ಮತ್ತೆ ಮಾತೊಡ್ಬೇಕಂತ ಅನಿಸ್ತಿದೆ ಹ್ಮ್
ಹ್ಮ್ ಮತ್ತೆ
ಮತ್ತೆಳ್ಬೇಕೇಕ್ರಿ ಕಮಲ್ ಅವ್ರೀ
ನೀವೇ ಹೇಳ್ಬೇಕು
ಹ್ಮ್ ನಿಮ್ಗೆ ಯಾವ ತರ ಊಟ ಅಂದ್ರೆ ಇಷ್ಟ
ಹಾ
ನೀವು ಸಸ್ಯ ಹಾರಿನಾ ಏನು
ನಾವ್ ಮಾಂಸಹಾರಿ
ಹ ತಿಂತೀರಾ ನೀವೆಲ್ಲಾ
ನಿಮ್ಮ ಜೊತೆ ಮಾತಾಡಿದಕ್ಕೆ ತುಂಬಾ ಧನ್ಯವಾದಗಳು
ಹಾ ಧನ್ಯವಾದಗಳು ಕೋಮಲ
ಹ್ಮ್